ಹಲೋ ಏನ್ ಮಾಡ್ತಾ ಇದೀಯಾ.
ಏನು ಇಲ್ಲ ಸುಮ್ನೆ ಕೂತಿದ್ದೆ ಏನ್ ಮಾಡ್ದೆ ನೀನು.
ನಾನು ಸುಮ್ನೆ ಕು
ಹಾ ಬೆಳಿಗ್ಗೆ ಕಾಲೇಜ್ಗೆ ಹೋಗಿದ್ದ.
ಹೂ ಹೋಗ್ ಬಂದೆ ಇವಾಗ ಇನ್ನೇನ್ ಪರೀಕ್ಷೆ ಬಂತಲ್ವಾ. ಪರೀಕ್ಷೆ ಓದ್ಕೊಳ್ಳಲಿ ಅಂತ ರಜಾ ಇವಾಗೆಲ್ಲಾ ಕಾಲೇಜ್
ನಾನು ಒಂಚೂರು ಕೆಲ್ಸ ಇತಾ ಅವನ್ಗೆ ಸುಮ್ಮ್ನೆ ಹೋಗ್ಬ
ಓ ಹೌದು ಇವತ್ತು ಆಲ್ ಟಿಕೆ ಪರೀಕ್ಷೆ ಆ ಟಿಕೆಟ್ ಕೊಟ್ರು ನಿಮ್ಗೂ ಕೊಟ್ರಾ.
ಹ್ಮ್ ನಮ್ಗೂ ಕೊಟ್ರು ಮತ್ತೆ ನಾಳೆನುೂ ಹೋಗ್ಬೇಕು ಎಲ್ಲಾರ್ದು ಸಹಿ ಇರ್ಬೇಕ ಕದ್ರಲ್ಲಿ ಅದನ್ನೆಲ್ಲಾ ಮುಗ ಕೋಬೇಕು ನಾಳೇನು ಮತ್ತೆ ತಿರ್ಗಾಡ್ಬೇಕಕ್ ಈ ಬಿಸ್ಲಲ್ಲಿ.
ಹೌದು ಏನ್ ಗೊತ್ತಾ ನಾವು. ಕ ಇದು ಮುಂಚೆ ದಿನಗಳಲ್ಲಿ ಕಾಲೇಜ ಅಲ್ಲಿ ನಾ ಶಿಕ್ಷಕರಿಗೆ ಎಷ್ಟು ತೊಂದ್ರೆ ಕೊಡ್ತ ತಿವಿ ಅದೆಲ್ಲ ಆ ಕೊನೆಯಲ್ಲಿ ನಿನ ಸೆಮ್ಮ್ ಮುಗಿಬೇಕು ಅಂದಾಗ. ಶಿಕ್ಷಕರು ನಮನ ಹಿಡ್ಕೊಂತಾರೆ.
ಹಾ ಎಲ್ಲಾದೂ ಅಣೆ ಬಾರ ಅಷ್ಟೇ ಅದಕ್ಕೆ ನಾವ್ ಎಷ್ಟ ಅಷ್ಟು ಸಾಧ್ಯನೇ ಅಷ್ಟು ಚೆನ್ನಾಗಿರ್ಬೇಕಲ್ಲ ಅವ್ರ ಜೊತೆಗೆ.
ಹೌದು ಅವ್ರ ಜೊತೆ ಏನು ನಾವ್ ಜಗಳ ಆಡ್ಕೋಬಾರ್ದು. ಜಗಳ ಆಡ್ಕೊಂಡ್ವಿ ಅಂದ್ರೆ ಕೊನೆಕ್ ಜಾಸ್ತಿ ನಮ್ಗೆ.
ಕೋಪಾ ಎಲ್ಲಾ ನಮ್ಮ್ ಮನೇಲಿ ಬಿಟ್ಟ ಬರ್ಬೇಕ ಅವೆಲ್ಲಾ ಮನೆಯವ್ರ ಮುಂದೆ ತೋರ್ಸದಂಗ ಇಲ್ಲ ಎಲ್ಲ ತೋರ್
ಹೌದು ನಮ್ ಪರಿಸ್ಥಿತಿಗ್ ನಾವು ಹೊಂದ್ಕೋಬೇಕು. ಎಲ್ಲಾ ಕಡೆನೂ ಒಂದೇ ತರ ಇದ್ರೇನ ಆಗಲ್ಲ.
ಹೌದೌದು. ಮತ್ತೆ ನೀನು ದಿನಪತ್ರಿಕೆಗಳವೆೆಲ್ಲಾ ಓದ್ತೀಯಾ ನಿಮ್ ಮನೆಗ್ ಹಾಕ್ಸ್ಕೊತೀರಾ ನೀವು.
ಹೌ ಹ್ಮ್ ಆ ಇತಾರೆ ನಮ್ಮ್ ಅಪ್ಪಾಜಿ ಜಾಸ್ತಿ ಇಷ್ಟ ದಿನಪತ್ರಿಕೆ ದಿನಾ ಓದುತ್ತೆ ನಾವ್ ಅಪ್ಪಾಜಿ. ಬೆಳಿಗ್ಗೆ ಎದ್ದ ತಕ್ಷಣ ಚಾ ಜೊತೆಗೆ ದಿನಪತ್ರಿಕೆ ಇರ್ಲೇಬೇಕು ನಾವು ಅಪ್ಪಾಜಿ ದಿನ ಪತ್ರಿಕೆ ಓದಿದ್ಮೇಲೆ ದಿನ ಸ್ಟಾರ್ಟ್ ನಮ್ಮ್ ಅಪ್ಪಾಜಿಗೆ ನೀವು ಹಾಕ್ಸ್ತೀರಾ.
ಹ್ಮ ಒಂಥರ ಚೆನ್ನಾಗಿರುತ್ತೆ ಆ ತರ ದಿನಪತ್ರಿಕೆಗಳು ಓದೋದ್ರಿಂದ ಮೊಬೈಲ್ಗೆ ಮೊರೆ ಹೋಗೋದು ತಪ್ಪಸುತ್ತೆ. ಮತ್ತೆ ನಾವ್ ಮುಂದೆ ಇವಾಗ ಏನಾದ್ರು ಕೆಲ್ಸ ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ. ಓ ಇದ್ರಲ್ಲಿ ಈ ತರ ಇದೆ ಇದ್ರಲ್ಲಿ ಈ ತರ ಇದೆ.
ಅಂದ್ರೆ ನಾವು ಜ್ಞಾನಗಳನ್ನ ತಿಳ್ಕೋಬಹುದು ಏನ್ ನಮ್ದ್ರಲ್ಲಿ ಏನ್ ಆಗ್ತಾ ಇದೆ ದಿನ ಏನ್ ನ್ ಪ್ರ ಪಂಚದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನಾವ್ ನೀ ಇದ್ರು ಒಂದೇ ತ ಒಂದೇ ಇದ್ರದ್ದಲ್ಲ ನಾವು ಏನು. ಕ್ರೀಡಾಗ ಬಗ್ಗೆನ ತಿಳ್ಕೋಬಹುದು ಇಲ್ಲಾ ಅಂದ್ರೆ ನಾವು ಇದು ಚಿತ್ರ
ಹ್ಮ ಚಿತ್ರಕಥೆಗಳು ನಾವು ನೋಡು ಇಲ್ಲಿ ನಾವ್ ಕಣ ಕಾಣೋರು ಅವರೆಲ್ಲಾ. ಪತ್ರ ಪತ್ರಿಕೆಗಳಿಂದ ಓದ್ತೀವಿ ಅಂದ್ರೆ ಕಿವಿ ಅವ್ರ ಕಿವಿ ಕೇಳಲಾಗುತ್ತ ತ್ತ ಸ್ವಲ್ಪ ಜನಕ್ಕೆ ಅವ್ರಿಗೆಲ್ಲಾನು. ಹ ಇದು ಇದೆ ಅನುಕೂಲ ಇದೆ ಟಿವಿಯಿಂದ ನೋಡ್ಬಹದು ಎಲ್ಲರಿಂದಾನೂ ನೋಡ್ ರೇಡಿಯೋಗಳು
ಹೌದು ರೇಡ ಅಲ್ಲಿ ಎಲ್ಲಾ ಆಗ್
ಎಲ್ಲರಿಗೂ ಅನುಕೂಲ ಇದೆ ನಾವು ಅಷ್ಟ ಅಷ್ಟೆ ನಾವು ಅದನ್ನ ಅಳವಡಿಸಕೋಬೇಕು ಜೀವನದಲ್ಲಿ
ನಾವ್ ಅದ್ ಏನು ಮಾಡ್ದಿರಾ ನಮ್ಗ ಇದೊಂದ ಏನೋ ಕಿವಿ ಕೇಳ್ಸಲ್ಲ ಅಂದ್ರೆ ನಾವು ಬಿಟ್ಬಿಡ್ತಿವಿ ಆದ್ರೆ ಜಾಸ್ತಿ ಜನ ಎಲ್ಲಾ ಆಸಕ್ತಿ ಇರೋರು ಕೇಳ್ಸ್ಕೊಂತಾರ ತಿಳ್ಕೋಬೇಕು ನಾವು ಅದ್ರ ಬಗ್ಗೆ ಒಲ ತೋರ್ಸಿದ್ರೆ ಅದೆಲ್ಲದುೂ ತಾನಾ ತಾನಾಗುತ್ತೆ
ಕಡೆ ಒಲಿತೈತೆ ಇವಾಗ ಸುದ್ದಿ ಮಾಧ್ಯಮಗಳಂತ ಇರ್ತವೆ ಪ್ರತಿಯೊಂದ ದೇಶದಲ್ಲಿ ದೇಶ ವಿದೇಶದಲ್ಲಿ ಏನೇನ್ ಆಗ್ತಿದೆ ಈ ದೇಶದಲ್ಲಿ ಆ ದೇಶದಲ್ಲಿ ನು ಮಳೆ ಎಲ್ಲಿ ಬಂತು ಮಳೆ ಎಲ್ಲಿ ಬಂದಿಲ್ಲ ಬೆಂಕಿ ಎಲ್ಲೇ ಪ್ರವಾಹ ಎಲ್ಲಿ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಆಯೋ ದೇಶದಲ್ಲಿ ಇದ್ದ ನಡೀತಿದೆ
ನಾವ್ ಏನ್ ದಿನಪತ್ರಿಕೆ ಓದಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ಅಂದ್ರೆ ನಮ್ ನಮ್ಗ ಏನ್ ಗೊತ್ತಿರುತ್ತ ಅಂದ್ರೆ ನಮ್ಗೆ ಅ ಅಕ್ಕ ಪಕ್ಕ ಆಗಿದ್ರೆ ಗೊತ್ತಿರುತ್ತೆ ಆದ್ರೆ ದೇಶ ವಿದೇಶದಲ್ಲಿ ಆಗಿದ್ರೆ ನಮ್ಗೆ ಗೊತ್ತಾಗಲ್ಲ ಆದದ್ರೆ ದಿನಪತ್ರಿಕೆ ದ್ತಾ ಇದ್ರೆ ಅದ್ರಲ್ಲ ಮಾಹಿತಿಗಳುೂ ಇರುತ್ತೆ ನಮ್ಗೆ ಅರ್ಥ ಆಗುವಂತ ಪದಗಳಲ್ಲೇ ಬರ್ದವಿ ತರ ಏನಾಗಿರುತ್ತೆ ಏನು ಎಲ್ಲಾನ
ಎಲ್ಲಾನು ಗೊತ್ತಾಗುತ್ತೆ ಮತ್ತೆ ರಾಜಕೀಯದ ಬಗ್ಗೆನು ತಿಳ್ಕೋಬಹುದು ಕ್ರೀಡೆ ಬಗ್ಗೆ ಕೊನೆಯ ಪುಟದಲ್ಲಿರುತ್ತೆ ನೋಡಿ
ಹೌದು ನೋಡಿದ್ದೀನಿ ಮತ್ತೆ ದಿನಪತ್ರಿಕೆಯಲ್ಲಿ ಆಟ ಆಡದಿ ಇರುತ್ತೆ ನೋಡಿದ್ಯಾ ಅದು ಅಂದ್ರೆ ಸಂಖ್ಯೆಗಳ ಹಾಕ್ಬಿಟ್ಟು ಅಲ್ಲಿಕ್
ಅದು ನಿನಗ್ ಗೊತ್ತಾ ನಮ್ಮಮ್ಮಿಗೆ ಅದು ನಮ್ಮ ಅಮ್ಮಂಗೆ ಜಾಸ್ತಿ ಇಷ್ಟ ಸುಡೋಕು ಅಂತೀವ ಅದನ್ನ
ಹೌದಾ
ಹಾ ಅದು ನಾನ್ ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮಅಮ್ಮ ಅದನ್ನ ಆಟಾಡ್ ಇರ್ತಾರ ಮಮ್ಮಿ ಇದು ಎಲ್ಲಾ ಕಂಪ್ಲೀಟ್ ನಮ್ಮ ಮಮ್ಮಿ ಮುಗಸ್ ಬಿಡ್ತಾರೆ ಅದನ್ನ ಎಬೇಡ ಲ್ಲಾ
ಹೌದು ಅಂದ್ರೆ ಅದು ಅಲ್ಲಿ ಅಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ ತಾನೇ ಕೆಳಗೆ ಆ ಪ್ರಶ್ನೆ
ಹ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಎಡದಿಂದ ಬಲಕ್ಕೆ ಅಂತ ಬಲದಿಂದ ಎಡಕ್ಕೆ ಹಂಗೆಲ್ಲ ಇರುತ್ತೆ
ಹೌದು ನನ್ಗೆ ನಾನ್ ಜಾ ಒಂದ್ ಎರಡ್ ಸಲ ಅಷ್ಟೇ ಅದ್ ನನ್ ತಂಬ್ಸಕಕ್ ಆಗರೋದ್ ಮತ್ತೆ ತುಂಬಸಾಕೆ ಆಗಿಲ್ಲ ಅದ ಎಷ್ಟ್ ಪ್ರಯತ್ನ ಪಡ್ತೀನೋ ಎಲ್ಲಾ
ಅದು ನಮ್ಮ ಅಮ್ಮ ದಿನಾಲುೂ ಮಾಡ್ತಾರಲ್ಲ ಅವ್ರರಿಗೆ ಅಭ್ಯಾಸ ಅದು ನಮ್ಮ ನಮ್ಮಮ್ಮ ಅದು ಕೆಲ್ಸ ಆದ ತಕ್ಷಣಾನೇ ಇವಾಗ ಬೆಳಿಗ್ಗೆ ಬೆಳಿಗ್ಗೆನೆ ಆಗಲ್ಲ ಅಪ್ಪ ಅವರು ಎಲ್ಲಾ ಅವರು ಕೆಲ್ಸಕ್ ಹೋಗ್ಬೇಕಲ್ಲ ಎಲ್ಲಾರು ಅದಕ್ಕೇನೆ ನಮ್ಮಅಮ್ಮ ಕೆಲ್ಸ ಆದ್ಮೇಲೆ ಫಸ್ಟ್ ಮೊದ್ಲು ಮಾಡದೆ ಪೇ ಒಂದು ದಿನಪತ್ರಿಕೆ ಇಡ್ಕೊಂಡ್ರೆ ಎರಡ್ ಗಂಟೆವರೆಗೂ ನೋಡ್ತಾರೆ ನಾಾನನ್ ಅದೇ ಅಂತೀಮ್ಮ ಏನಮ್ಮ ಇಷ್ಟೆಲ್ಲಾ ನೋಡ್ತಯ ಅಂತ ಅವರಂತಾರೆ ನನ್ಗ ನನ್ ಹೊಲವು ಅದು ನನಗೆ ಇಷ್ಟ ಇದೆಲ್ಲ
ಅಂದ್ರೆ ಅದ್ ಮಾಡಿದ್ರೆ ನಮಗೂ ಸ್ವಲ್ಪ ಜ್ಞಾನ ಹೆಚ್ಚಳ ಆಗುತ್ತಲ್ಲ ಹೆಂಗ್ ಮಾಡೋದು ಅವ್ರರು ದಿನ ಮಾಡ್ತಾ ಇದ್ರ ನೋಡು ಬೇಗ ಮುಗಸ್ ಬಿಿಡ್ತಾರೆ ನಾವ್ ಯಾವಾಗೋ ಒಂದ್ಸಲ ಒಂದ್ಸಲ ಹ ಓಪನ್ ಮಾಡಿದ್ರೆ ಅದ ಏನು ಗೊತ್ತಾಗಲ್ಲ ಅಲ್ಲಿ ಏನ್ ಮಾಡ್ಬೇಕಂತಾನೇ ಗೊತ್ತಾಗಲ್ಲ
ಹೌದು ಮತ್ತೆ ಅದ್ರಲ್ಲಿ ಉದ್ಯೋಗಗಳ ಬಗ್ಗೆ ಯಾರ್ಯಾರ ಮದ್ವೆ ಆಯ್ತು ಯಾರ್ದಿಲ್ಲ
ಹ್ಮ
ಇದು ಗೊತ್ತಾ ಜಾ ಅದೇನು ಜಾತಿ ರಾಶಿ ಫಲ ಜ್ಯೋತಿಷ್ಯ
ಜ್ಯೋತಿಷ ಹೌದು ನಾನು ಓದ್ತಾ ಇರ್ತೀನಿ ಅವವಾಗವಾಗ ಅದ್ರೆಲ್ಲ ಹಾಕಿರ್ತಾರೆ ಈ ದಿನ ಏನಾಗುತ್ತೆ ಏನು ಅದೆಲ್ಲಾನೂ ಹಾಕಿರ್ತಾರೆ ಮೂರ್ನೆ ಪುಡ್ತಲ್ಲೋ ನಾಲ್ಕನೇ ಪುಡ್ತಲ್ಲ ಹಾಕಿರ್ತಾರೆ ಸೈ ಇಡಲ್ಲಿ
ಒಳ್ಳೆ ವಿಚಾರ ಇದ್ರೆ ನಮ್ ಬಗ್ಗೆ ಖುಷಿ ಆಗುತ್ತೆ ನನಗೂ ಅವಾಗ
ಹ ಹೌದು ಬೇಜಾರಿದ್ರೆ ಭಯನ ಹೋಗುತ್ತೆ ಅಯ್ಯೋ ಏನಾಗುತ್ತಾವ ಏನು ಅಂತ
ಒಂದ್ ರೀತಿ ಅದ್ರಂದ ಒಳ್ಳೇದು ಇದೆ ಕೆಟ್ಟ.. ಟ್ಟದು ಇದೆ ನಾವ್ ಅದ ನೆಂಗ್ ತಗೋಂತೀವಿ ನಮ್ಮೇಲೆ ಬಿಟ್ಟಿದ್ದು
ಹೌದು ಮತ್ತೆ ನಾವ್ ಇದು ಫ ಸಿನಿಮಾ ಬಗ್ಗೆನೂ ಇರುತ್ತೆ ಅದ್ರಲ್ಲೆಲ್ಲಾ
ಹ್ಮ್ ಸಿನಮ ಸೌದಿ
ಹ ಮತ್ತೆ ಕ್ರೀಡಾದ ಬಗ್ಗೆ ಅಂದ್ರೆ ಎಲ್ಲಾ ನಮ್ ಜೀವನದಲ್ಲಿ ಏನಾಗುತ್ತೆ ದಿನನಿತ್ಯದ್ದು ಎಲ್ಲಾದೂ ಇರುತ್ತೆ ಅ್ರ ಅದ್ರಲ್ಲಿ ಒಂದು ಜಾಸ್ತಿ ಪ್ರಮುಖ ಇರೋನ್ ಮಾತ್ರ ಹಾಕಿರ್ತಾರೆ ಇನ್ನೊಂದಲ್ಲಾ ಚಿಕ್ತಾಗ ಕೆೇಳಾಗ ಹಾಕಿರ್ತಾರೆ
ಹಾ ಎಲ್ಲಾನ ಇರುತ್ತೆ ಇನ್ನೊಂದು ನಿಮ್ಮೂರ್ ಬಗ್ಗೆ ಅದರಲ್ಲಿ ಜಿಲ್ಲೆಗಳ ಬಗ್ಗೆ ಬಂದಾಗ ನಿಿನಗೆ ಖುಷಿ ಆಗುತ್ತೆ ತಲ ಆ ಸಮಯದಲ್ಲಿ
ನಮ್ಮೂರು ನಮ್ಮೂರುಹೆಸರು ಬಂದ್ರೆನೆ ನಾ ನೋಡುದ್ರೇನೆ ಖುಷಿ ಆಗುತ್ತೆ ಏನೋ ಆಗಿದ ಅಲ್ಲ ಅಂದ್ರೆ ಏನೋ ಒಂದಿರು ಇದದೆ ಅಲ್ಲ ನಮ್ಮ ಹೆಸ್ರು ಬಂದಿದೆ ಅಂತ ಆದ್ರೆ ಸುಲ್ ಅ ಸುಲಭವಾಗಿ ಬರಲ್ಲ ಯಾವ್ದೇ ಹೆಸರು ಆಗ್ಲಿ
ಹೌದು ಹೌದುಕ್ರಿಕೆಟ್ ಫುಟ್ಬಾಲು ಮತ್ತ ಅವೆಲ್ಲಾ ಸ್ಕೋರ್ಸ್ ಅದೆ ಎಲ್ಲಾ ಎಷ್ಟ ಎಷ್ಟ ಆಗಿದೆ ಏನು ಎಲ್ಲಾನೂ ಗೊತ್ತಾಗುತ್ತೆ ಬೆಳ್ಳಿ ತರೆ ಬಗ್ಗೆ ಇವಾಗ ಚಿನ್ನ ಬೆಳ್ಳಿ ತರಾನು ಎಲ್ಲ ಗೊತ್ತಾಗುತ್ತೆ
ಹೌದು ಎಲ್ಲದ ಇವಾಗ ಎಲ್ಲಾ ಎಲ್ಲಾ ಮದ್ಲು ಬಗ್ಗೆನು ಮಾಹಿತಿ ಆ ಹಿರ್ತಾರೆ
ಸೌಲಭ್ಯ ಎಲ್ಲ ಇರುತ್ತೆ
ಹೌದು
ಮತ್ತೆ ಹ್ಮ್ ಹ್ಮ ನಾವು ಆಸಕ್ತಿ ತೋರಿಸ ಬೇಕು ಅದಕ್ ಸಮಯ ಕೊಡ್ಬೇಕು ಇನ್ನೊಂದ ಏನ್ ಗೊತ್ತಾ ಜಾಸ್ತಿ ತಿ ಕಡಿಮೆ ಖರ್ಚಿನಲ್ಲೇ ನಾವು ಮುಗಿಸಬಹುದು ಇದನ್ನೆ ಎಲ್ಲಾ
ಹೌದು ಅದೇ ಓದ್ತಾ ಇದ್ರೆ ಬೆಳಿಗ್ಗೆ ನಾವು ಜಾಸ್ತಿ ಇವಾಗೆಲ್ಲ ಮೊಬೈಲ್ ಇಂಟರ್ನೆಟ್ ಎಲ್ಲಾ ನೋಡೋದ್ ಬದ್ಲಿ ಬೆಳಿಗ್ಗಿನ ಪೇಪರ್ ಅಲ್ಲಿ ಓದ್ತಾ ಇದ್ರೆ ಅದ ಕೊಡು ಖುಷಿನೇ ಬೇರೆ ಬೆಳಿಗ್ ಬೆಳಿಗ್ಗನೆ ಈಗ ಇನ್ನೊಂದು ಗೊತ್ತಾದದು ನಾಲ್ಕನೇ ಪುರ್ತದಲ್ಲಿ ಮೇಲೆ ಶುಭಾಶಿತ ಅಂತ ಕೊಟ್ಟಿರ್ತಾರೆ ಗೊತ್ತ ನಿನ್ಗೆ ಅಂದ್ರೆ ಆ ಆಲ್ ಹೌದು ಆ ಸಾಲು ಗಳು ಎಷ್ಟು ಚೆನ್ನಾಗಿರ್ತಾಗಲ್ಲ ಎಷ್ಟು ಅರ್ಥ ಆಗರ್ಬಿ ವೆ ಅವನೊಂದು ಜೀವನದಲ್ಲ ನ ಅಡ್ವಾಳ್ ಮಕ್ಕಳಂತ ದವೇ ಇರುತ್ತೆ ದಾರಿ ದೀಪಗಳ ತರ ಇರುತ್ತೆ
ಹ್ಮ್ ನಮ್ಮ ಮನೇಲ್ಲೂ ಅಷ್ಟೇ ನಮ್ಮ ಅಪ್ಪ ಅವ್ರಿಗೆ ಜಾಸ್ತಿ ಇಷ್ಟ ದಿನಪತ್ರಿಕೆಗಳ ಹಾಕ್ಸ್ಕೊಳ್ಳೋದು ಅವರಿಗೆ ಖುಷಿ ಆಗ ಯಾವಾಗ್ಲೂ ಓದ್ತಿರ್ತಾರೆ ನಮ್ಮ್ ಮನೆಯಲ್ಲಿ ನಮ್ಮ್ ಅಜ್ಜಿಯಿಂದ ಹಿಡಿದು ನಾನು ಅಣ್ಣ ಅವರು ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಾವು ನಮ್ಮ ಮನೆಯಲ್ಲಿ
ಅಂದ್ರೆ ಈ ಫೋನ್ ಮೊಬೈಲ್ ನೋಡ್ತಾ ಇದ್ರೆ ನಮ್ಗೆ ಒಂದು ಅಂದ್ರೆ ಜಸ್ಟ್ ಕಣ್ಣು ಉರಿಯೋದು ಆತರ ಆಗುತ್ತೆ ಆದ್ರೆ ದಿನಪತ್ರಿಕೆ ನಾವ್ ಕಣ್ಮುಂದೆ ನೋಡ್ತಾ ಇದ್ರೆ ಜಾಸ್ತಿ ಖುಷಿ ಮತ್ತೆ ಅರ್ಥನೂ ಆಗುತ್ತೆ ಬೇಗ ಓದ್ತಾ ಇದ್ರೆ ನಾವ್ ಎಲ್ಲಾ ಸುದ್ದಿಗಳನು ತಿಳ್ಕೊಬಹದು ಮತ್ತೆ ನಮ್ ಹೋದ ಭಾಷೆ ಬೆ ಬೆಳವಣಿಗೆ ಕೂಡ ಆಗುದು
ಇವಾಗ ನೋಡು ವಿದ್ಯಾರ್ಥಿಗಳಿಗೂ ದಿನಪ ಪತ್ರಿಕೆಯಿಂದ ನಮಗೆ ಸಂಬಂಧ ಎಲ್ಲ ಚೆನ್ನಾಗಿದೆ ಯಾಕ ಗೊತ್ತಾ ಪರೀಕ್ಷೆೆಗೆ ಏನೇನ್ ಬೇಕೋ ಇವಾಗ ಯು ಪಿ ಎಸ್ ಸಿ ಅವೆಲ್ಲ ಬರತಾರಲ್ಲ ಅವರಿಗೆಲ್ಲ ಅ ಎಲ್ಲಾ ಪ್ರಶ್ನೆಗಳು ಎಲ್ಲ ಕೊಟ್ಟಿರ್ತಾರೆ ಉತ್ತರಗಳು
ಹೌದು ಅಂದ್ರೆ ಯಾವ ತರ ಮತ್ತೆ ಮುಖ್ಯವಾದ ಪ್ರಶ್ನೆಗಳು ಅಂತನೂ ಹಾಕಿರ್ತ ತ ಅದ್ರಲ್ಲಿ ಯಾವ್ ನೋ ಓದಕಂತ ಇದ್ರ ಬರ್ ತಾ ಇರುತ್ತೆ ಅವೆಗೋಸ್ ಅದೇ ಪ್ರಶ್ನೆಗಳು
ಮೂವತ್ ನಿಮಿಷ ಓದಿದ್ರೆ ಸಾಕು ನಾವವು ಯಾವ್ದೇ ಒಂದು ಭಾಷೆನ ಅರ್ಥ ದಿನಲು ಕಲ್ಕೊಂಡ ಹೋದ್ರೆ ನಮಗೂ ಅರ್ಥ ಆಗುತ್ತೆ ನಿಮ್ಗೂ ಅರ್ಥ ಗೊತ್ತಾಗುತ್ತೆ ಎಲ್ರೂ ಕಲಿಬಹುದು ಅದ್ರಿಂದ
ಅಂದ್ರೆ ಜಾ ಅಂದ್ರೆ ಪತ್ರಿಕೆಗಳಲ್ಲೂ ಜಾಸ್ತಿ ಇದ್ದೇವೆ ದಿನಪತ್ ಪತ್ರಿಕೆಗಳಲ್ಲಿ ಬೇರ್ ಬೇರೆ ಇದ್ರೋಳು ಅಂದ್ರೆ ಮುಂದ ಅದು ಪ್ರಜಾವಾಣಿ ಅಂತ ಬರುತ್ತಲ್ಲ ಪ್ರಜಾವಾಣಿ ಗೊತ್ತು
ಹೌದೌದು ಉದಯವಾಣಿ ಹಾ ನಂಗು ಅದ್ರ ಬಗ್ಗೆ ಅವೆಲ್ಲ ಗೊತ್ತು ಮತ್ತೆ ಇವಾಗ
ವರ್ಷಗಳಿಂದ ಬರ್ತಾ ಇದೆ ಅದುಪ
ಹ್ಮ್ ಎಲ್ಲಾ ಪತ್ರಿಕೆಗಳನು ಅಷ್ಟೆ
ಮಾಹಿತಿಗಳನ್ನ ಚೆನ್ನಾಗಿ ಕಲೆ ಹಾಕಿರ್ತಾರೆ ಅದ್ರಲ್ಲಿ
ಹೌದು ಮತ್ತೆ ಇದು ಇದ್ರ ಬಗ್ಗೆ ಎಲ್ಲ ಕೊಟ್ಟಿರ್ ಗೊತ್ತಾ ವಿದ್ವಾಂಸರು ಲೇಖನ ಖವನ ಅದೆಲ್ಲ ಬರ್ದಿರ್ತಾರೆ ಪತ್ರಗಳು
ಹೌದು ಗೊತ್ತು ಅದು ನೋಡಿದ್ದಿ ನಾನು
ಅದೆಲ್ಲಾ ತಿಳ್ಕೋಬಹುದು ಪಟ್ನಲ್ಲಿ ಎಲ್ಲಾ ಚೆನ್ನಾಗಿ ನೀನು ಯಾವ ಬಿಡ್ಬೇಡ ದಿನಪತ್ರಿಕೆಗಳನ್ನು ಓದೋದು ಎಷ್ಟು ಸಾಧ್ಯನ ಅಷ್ಟ ಓದ ಕೊಂಡಿರು ಯಾಕಂದ್ರೆ ಇವಾಗ ಇಂಟರ್ನೆಟ್ ಅಲ್ಲಿ ನೀ ಎಲ್ಲ ಓದ್ಕೋಬಹುದು ಆದ್ರೆ ನೀನ್ ಇದ್ರಿಂದ ಕಲಿಯೋದ ತುಂಬಾ ಇರುತ್ತೆ
ಹೌದು ಎಲ್ಲಾ ವಿಷಯದ್ದು ಇರುತ್ತೆ ಮತ್ತೆ ನಮ್ಗೆ ಒಳ್ಳೇದು ಶುಭಾಶಿತ ಆಗಿ ಅವೆಲ್ಲ ಒಳ್ಳ ಒಳ್ಳೊಳ್ಳೆ ಸಾಲು ಅ ಎಲ್ಲ ಹುಡ್ಕದ್ರು ಸಿಗಲ್ಲ ಅದು ಹಾಕಿರ್ತಾರಲ್ಲ ಎಲ್ಲಾ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಕವಿಗಳು ಅವರೆಲ್ಲ ಬರ್ದಿ ಇರೋದ ಹಕಿರ್ತಾರೆ ಅಂದ್ರೆ ನಮ್ ಜೀವನದಲ್ಲಿ ಅಡವಳ್ಸ್ಕೋಬೇಕು ಅಂತ ಲೈನ್ ಗಳ ಹಾಕಿರ್ತಾರೆ ಅರ್ಥಪೂರ್ಣವಾಗಿದ್ದು ಮತ್ತೆ ಇದು ನಮ್ ಕ್ರೀಡಾ ಇದ ಆಗ್ಲಿನೋ ಇ ನಮ್ಗೆ ಗೊತ್ತಿರಲ್ಲ ಜಾಸ್ತಿ. ಅದ್ರಲ್ಲಿ ಎಲ್ಲಾನು ಹಾಕಿರ್ತಾರೆ ಎಲ್ಲಾ ಕ್ರೀಡೆ ಬಗ್ಗೆ ಏನ ಬ್ರೆ ಕ್ರಿಕೆಟ್.
ಹೌದು ಎಲ್ಲ ವಿಭಾಗದವ್ರ ಬಗ್ಗೆನೂ ಗೊತ್ತಿರುತ್ತೆ ಅದಕ್ಕೆ ನೀನು ಯಾವ. ಬದ್ಲು ಓದತ ಇರ
ಹೌದು ನಮ್ಗ ಇಷ್ಟವಾಗಿದನಷ್ಟೇ ನಾವವು ನೋಡ್ತೀವಿ ಇಂಟರ್ನೆಟ್ ಅಲ್ಲಾದ್ರೆ ಅದ್ರಲ್ಲಾದ್ರೆ ನಮ್ಗೆ ಗೊ. ಲ್ ನಂಗೆ ಎಲ್ಲಾ ತ ಎಲ್ಲಾ ಇದ್ರ ಬಗ್ಗೆನೂ ಹಾಕಿರ್ತಾರೆ.
ಹ್ಮ್ ಎಲ್ಲಾನು ಕಲಿಬೇಕು ಜೀವನದಲ್ಲಿ ಬರೀ ಇಂಟರ್ನೆಟ್ ಮೊರೆ ಹೋದ್ರೆ ಹೆಂಗೆ.
ಹೌದು ನೀನು.
ಹಾ ನಾನು ಯಾವಾಗ್ಲೂ ಓದ್ತೀನಿ. ಹ ನಿಮ್ಮ್ ಮನೇಲ್ಲೂ ನಿನ್ ಸ್ನೇಹಿತರಿಗೆ ಎಲ್ ಇಲ್ಲ ಇಲ್ಲ ಎಲ್ಲಾ ಕಡಿಮೆ ದುಡ್ಡಲ್ಲೇನೆ
ಹೌದು ನಮ್ಗೆ ಉಪಯೋಗ ಆಗುತ್ತೆ ಅದ್ರಿಂದ
ಹ್ಮ್ ಸರಿ ನೀನು ಓದ್ತಾ ಇರು ಯಾವಾಗ
ಹಾ ಆಯ್ತು ನೀನು ಓದ್ತಾಯರು